ಹ್ಮ ಹ್ಮ ತಿಂಡಿ ಆಯ್ತವಾ ಗುಡ್ ಆಫ್ಟರ್ನೂನ್ ಚಿನ್ನಿ ಹ್ಮ್. ಹ್ಮ್ ನಮ್ದು ಆಯ್ತು. ಆಯ್ತಪ್ಪ ತಿಂಡಿ ತಿಂದು ನಾವು ಹೊರಗಡೆ ಎಲ್ಲಾ ಓಡಾಡ್ಕೊಂಡ ಬಂದ ಕೂತಿದೀವಿ ಹ್ಮ್ ರಾಖಿ ಕರ್ಕ ಬರಕ್ಕೆ ಕೋಳಿ ಕರ್ಕ ಬರಕ್ಕೆ ಎಲ್ಲ ಓಡಾಡ್ಬೇಕಲ್ಲ. ಹ್ಮ ಹಂಗೆ ಅದಕ್ಕ ಹ್ಮ್ ಇಲ್ಲಪ್ಪಾ ವಾಕಿಂಗ್ ಹೋಗಿದ್ದೆ ಬೆಳಗ್ಗೆ ಹೋಗಿದ್ದೆ ಬಿಂದಮ್ಮ ಕಾಲ ಕಾಲ ನೋವುವಾಗಿರೋದಕ್ಕೆ ಅವಳ ಬರ್ಲಿಲ್ಲ ಕಾಲು ಆ ಕಲ್ಲ ಬೇರೆ ಬೀಳ್ಸ್ಕೊಂಡಿದ್ಲು ನೆನ್ನೆ ಕಾಲ ಮೇಲೆ ಹಂಗಾಗಿ ಅದು ಬೇರೆ ನೋವಾಗ. ಐತೆ ಅಂತ ಮಂಕಾಡ್ಲಿವತ್ತು ಬರ್ಲಿಲ್ಲ ನಾನು ಒಬ್ಳೇ ಹೋಗಿ
ಪ ಇಬ್ ಡೈ ಇಬ್ರು ದಿನ ಇಬ್ರು ಹೋಗ್ತಾ ಇದ್ರ
ನೇ ಹೋ ಇದ್ದೇನೆ ಮೊನ್ನೆ ಅವಾಗ ಒಂದ್ ಹದ್ನೈದು ದಿವ್ಸದಲ್ಲಿ ಹೋಗ್ ತಾ ಇದ್ವಾ
ಹ್ಮ್
ಬಿಂದಮ್ಮ ಡೇಟ್ ಆದ್ಲು ಅಂತ ಬಿಟ್ಟ ಹಾಕಿದ್ವಿ ಮತ್ತೆ ಈಗ ಮನೆಯಿಂದ ಹೊರಟಿದೀವಿ ಯವ್ವ ಹ್ಮ್ ಅದು ಬೇರೆ ಸೊಂಟ ದನ ಬೇರೆ ಜಾಸ್ತಿ ಆಗಿತ್ತು ಒಂದು ಹಂಗಾಗಿ ಹೇ ಅದ್ರಲ್ಲೇ ಹೋಗಾಗ ಒಂದ ಸ್ವಲ್ಪ ಬಂದ್ ಆಮೇಲೆ ಒ ಸ್ವಲ್ಪ ಹೇ ಮೈಯಲ್ಲೇ ಮೂಳೆ ಮುರದಂಗ ಮುರಿತಾದನ್ ಬೇನಲ್ಲಿ ಹ ನೋಡ್ಬೇಕು ಏನ ಅನ್ಕತೇನು ಕಾಲ್ ನೋವು ಕೈ ಸೊ ತರ್ಣವೆ ಜಾಸ್ತಿ ಆಗ್ಬಟ್ಟೈತಮ್ಮ ಹ್ಮ್ ಹ್ಮ ಅದಕ್ಕೋಸ್ಕರ ಹ್ಮ ಸುಮ್ಮ ಕುಡತ್ ರೇಟ್ ಜಾಸ್ತಿ ಹ ದೊಡ್ಡಪ್ಪ ಮನಗ ತ್ತಪ್ಪ ದೊಡ್ಡಪ್ಪ ಆಡ್ ಕಾಯಕ್ ಹೋಯ್ತ ಕಂಡು ಹ್ಮ್ ಹೊಡ್ಕೊಂಡ್ ಹೋದ್ರು ನ ಸೊ ಇದ್ ಮಾರ್ ಅಡ್ಗೆಾಗ ರೆಡಿ ಮಾಡಕ್ಕೆ ಅದಕ್ಕೆ ಚಿಕನ್ ಇಟ್ಟ ದಿನೇ ಒಲೆ ಮೇಲೆ ಬೇಕಳ್ಳಿ ಅದು ಅಂತ ಬೆಳ್ಳುಳ್ಳಿ ಸೋಸದ್ವಿ ಎಲ್ಲ ಚಿನ್ನ ಒಂದ್ ಅರ್ಧಕ್ಕೆ ಕೆ ಜಿ ಬಂದಗೆಯ್ತದ ಅಷ್ಟೇ ಒಂದ್ ಕೆ ಜಿ ಅಷ್ಟ ಅಷ್ಟೇ ಆಗಿರತ್ತೆ ಹ ಚೀ ಅದು ಮೊಟ್ಟೆ ಇಟ್ಟು ಇಟ್ಟು ಇದಾಗಬಟ್ಟಿತ್ತ ಕೋಳಿ ಹ ಸ್ವಲ್ಪ ಬೆಣ ಬಂದಂಗ ಆಗೋಯ್ತಲ್ರಿ ಅಂದ್ರೆ ಮಟ್ಟೆ ಇದಾವ ಅದ್ರೊಳಗೆ ಹ್ಮ್. ಅದ್ ಮಟ್ಟೇ ಇಡ್ತಾನೆ ಇದಾವಲ್ಲ ಹಂಗೆ ಕನ್- ಒಂದ್ ನಾಲ್ಕೈಐ್ ದಿವ್ಸ ಬಿಡಂಗ್ ಮಾಡ ಅದು ಒಂದೊಂದ ವಾರ ಮುಂಜೇ ಬೇರೆ ಬಿಡಲ್ವಲ್ಲ ಹ್ಮ್ ಹಂಗಾಗ್ ಮ ಮತ್ತ್ ಇಡ್ತಾನೆ ಇದವ್ ಒಂದು ನಾಕ್ ದಿವಸ ಬಿಡದ್ ಬಿಡ್ ತ್ತವೆ ಮತ್ ಎರಡ್ ದಿವಸಕ್ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಒಂದೊಂದ್ ಇಡ್ ತವಂಗೆ
ಹ್ಮ್ ಹ್ಮ್ ಹ್ಮ್ ಹ್
ಮಾತಡ್ ಮೊಟ್ಟೆಗೊಳ್ನ ಹಂಗಾಗಿ ಅದು ಮಟ್ ಮಟ್ಟೆ ಇದ್ವು ಇನ್ನು ಸಣ್ಣವ್ ಇದ್ವು ಅದ್ರೊಳಗೆ ಹೊಟ್ಟೇಲಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಆದ್ರೂ ಅದು ಇದು ಸೇರಿದ್ರೆ ಒಂದ್ ಮೂರ್ ಕೆಜಿನಾರ ಆಗದ್ ದಾ
ಹೌದೌದ್ ಆಗದು ಅದು ಇನ್ನೊಂದು ದೊಡ್ಡದಿ ಇತ್ತದ ತೂಕ ಜಾಸ್ತಿ ಇತ್ತದೆ ಎರಡ್ ಕೆಜಿನೇ ಆಗದೇನ ಅದೇಯ
ದಪ್ಪ ಆಯ್ತಪ್ಪ ಆಯ್ತಾ
ಪ್ಪ ಐತಿ ಇನ್ನೊಂದು ಅದು ಆಲ್ರೆಡಿ ಬೇಗನೆ ಇದಾಗ ಹೋಗಿತ್ತು ಹ ಹಾ
ತ
ಹ್ಮ್ ಹೌದು ಅದುದೃಷ್ಟ ಇಲ್ವಲ್ಲ ತಿನದು
ಹ್ಮ್ ಹ್ಮ್ ಹ್ಮ್ ತಿನ್ಬೇಕು ಅನ್ನೋ ಅದೃಷ್ಟನೇ ಇಲ್ವಲ್ಲ
ಹ್ಮ್ ಹ್ಮ್ ಹೌದ್ ಹ ಹ್ಮ್ ಅದಕ್ಕೋಸ್ಕರನೇ ಸುಮ್ನೆದವಿ ಗನ್ೇ ಮಾಡದ ದೊಡ್ಡಪ್ಪಗ್ನು ಬೇಜಾರ್ ಮಾಡ್ಕೊ ಬಿಡ್ತಾ ಹ್ಮ್ ಬಿಟ್ಟಿ ಹಾಕ್ ಹೋಗ್ದಿ ಹದ್ ಬಿಡ ಸುಮ್ನೆ ಅಂತಂದೆ ನಾನು ಸುಮ್ಮನೆ ನಾ ಬಂದ್ ಬಿಡವರ್ಗ ಸುಮ್ಮನೆ ಅವು ಇದ್ರೆ ಸರಿ ಆಗತ್ತೆ ಒಬ್ಬ್ರ ಇರ್ಬೋದು ಅಲ್ಲೇ ನಿಂತ್ಕತಾರೆ ನಿಮ್ ದೊಡ್ಡಪ್ಪ ಏನ್ ಮಾಡತ್ತ ಆಡ್ ಬಿಟ್ಕೊಂಡ್ ಹೋಗ ಟೈಮಲ್ಲಿ ಬಿಟ್ಬಿಟ್ ಹ್ಬಡ್ುತ್ತ ಅ ಅದೇ ನ ಬಿಡ್ತ ಒಂದೇ ಕಡೆ ಇರಲ್ವಲ್ ಬೆರೆ ಹಂಗಾಗಿ ಅದಕ್ಕೆ ನಾನು ಯಾಕ್ ಬಿಡಪ್ ಹೋಗಿದ್ದಪ್ಪಜ್ಜಿ ನೀನು ಅಂತಂದೆ ಮತ್ತೆ ನಿಮ್ ದೊಡ್ಡಮ್ಮನ ಹೊರಗ ಹೋಗ್ ಬಂದ್ ಅ ನಮ್ಮೋ ಅಂತಂದೆ ಕಂಡಿದಯಾ ಅಂತ ಹಂಗಾಗಿ ಅವ್ರು ಬೀಜಾರ್ ಮಾಡ್ಕೊಂ ರು ಹೂ ಆದ್ ಇನೆನ್ ಮಾಡಕತ್ತ ನಮ್ಮ ದೃಷ್ಟ ಇರೋದ್ ನಾವ್ ತಿಂತೀವಿ ಇಲ್ಲ ದ್ರ ಆಗತ್ತೆ ಏನ್ ಮಾಡಕ ಅಲ್ಲ ಬಿಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ಮತ್ ಸುಮ್ನಾದೆ ಮತ್ ಮದ್ಲು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ನಾಲ್ಕ ಐದು ಕೋಲೆಂಗ್ ಹೋಗಿದ್ದು ಕಣ ದೊಡಮ್ಮ ಅದ ಪರಮೇಶ್ವರನ್ ಮದುವೆ ಟೈಮಲ್ಲಿ ಒಂದ ಆರ್ ಕೋಳಿ ತಂದಿದ್ನ ಮೂರು ಹುಂಜ ಮೂರು ಹೆ ತಂದಿತ್ತು ಅವನ್ನಾ ಹ ಹೌದು ಸಕ್ಕತ್ ದೊಡ್ಡವಿದ ಒಂದಂದ್ರೆ ಮೂರ್ ಮೂರ್ ಕೆಜಿ ಬರವ್ ಏನೊ ಅವು ಕೋಳಿ ಉಂಜಾ
ಹ್ಮ್ ಹ್ಮ್
ಹಿಡ್ ಹಿಡ್ದು ಮೂರು ಉಂಜಾನೂ ಹಿಡ್ದ್ ಬಿಡ್ತು ಕಣವ ಅ ನಾಯಿ
ಉಂಜನೆ
ುದ್ದ ಬಿಡಿಸಕೊಂಡ್ ತಿಂದಿದ್ದ ಹಂಗ್ ಆಯ್ತು
ಅಯ್ಯೋ
ಹಂಗಾಗಿ ಒಂಥರ ಹ ಆಗ್ಲಿಂದ ಕೋಳಿನ ಬಿಟ್ಟ ಹಾಕಿದ್ವಿ ಜ್ಞಾನ ತಪ್ಪಸಿದ್ವಿ ಒಂದ್ ಸ್ವಲ್ಪ ಮತ್ ಮದ್ಯದಲ್ ತೊಂದ್ರು ಹ ಹ ನಿಮ್ ದೊಡ್ಡಪ್ಪ ಮತ್ತೆ ತಗೋಬಂತ್ ಮನೆ ಹಿತ್ ಇದ್ರೆ ನೋಡ್ಕೋಕರ ಒಂದ್ ಸ್ವಲ್ಪ ಹೊರಗೆ ಬರ್ತಾರಪ್ಪ ಇವ್ರು ಎಲ್ಲಾಂದ್ರೆ ಬರದೆ ಎಲ್ಲ ಒಳಗೆ ಇರ್ತಾರೆ ಹಾ ಇಂಗರ ಜ್ಞಾನದಲ್ಲಿ ಸುಮ್ನ ಹೊರ ಕೂಡ ಕುತ್ಕೊಂತಾರೆ ಸುಮ್ನಿರು ಅಂತ ಹೇಳಿ ಹ ತಂದಿತ್ತು ತಂದ್ ಬಿಟ್ಕೊಂಡ್ವಿ ಅದೇನಾಯ್ತು ತ್ತು ಈ ಸಲಿನು ಮತ್ ಇಂಗ್ ಆಗ್ಬಿಡ್ತು ಹ್ಮ ಕೋಳಿಗೆ ನಾಯಿಗೆ ಅರ್ಧ ಒಂದು ಕೋಳೆ ಉಂಜ ಅಂತು ಓ ನಾಯ್ಕ ಕಚ್ ಬಿಟ್ಟಿತ್ತಲ್ಲ ಅದು ವರೇ ಅದೇ ಆಗ್ಲಿಲ್ಲ ಕಣವ್ವ ಎಷ್ಟು ಒಂದ್ ಅದಿನೈದು ದಿವಸ ಏನ ಬದುಕಿತ್ತು ಅದು ಆಮೇಲೆ ಆಮೇಲೆ ಮೇವು ತಿನ್ನದೇ ಬಿಟ್ಟು ಟ್ಬಿಡ್ತದು
ಹ್ಮ ಹೌದಾ
ಈ ಕಡೆ ಮನೆಯವರು ಪೊಲೀಸ್ನವರು ಇದ್ರಲ್ಲ ಭವಾನಿ ಆಂಟಿ ಹ್ ಮಿಲ್ಟ್ರಿ ಮನೆ ಕಟ್ತಿದ್ರಲ್ ನಮ ಜೊತೆನೆ ಹಿಂದೆ ಆ ಮನೆಯವ್ರು ಯಜಮಾನ್ರು ಹೋಗಿ ಬಿಡಿಸಿಕೊಂಡು ಬಂದರು ಸ್ಕೂಟಿಲಿ ಇಲ್ಲಿ ಒಡ್ದ್ ನಾಯಿನಾ. ಆಮೇಲೆ ಅದನ್ನ ಬಿಡಿಸ್ಕೊ ಬಂದ್ರು ಅ ಅದಕ್ ಅರಿಶಿನ ಪರಿಶಿನಾ ಅರ್ ಎಲ್ಲಾ ಹಾಕದ್ವಿ ಅದ ಹುಷಾರೇ ಆಗ್ಲಿಲ್ಲ ಅದಕ್ಕೆ. ಅದು ಹೆದುರ್ ಬಿಡ್ತ. ಇತ್ತಲ್ಲಾ ಮರಿ ಹಂಗಾಗಿ ತಿನ್ನೋದ್ ಬಿಟ್ಬಿಡ್ತು ಬಿಟ್ಟು ಇದ್ ಮಾಡ್ಕೊಬಿಡ್ತದ್ ಕೋಳಿ. ಹಲೋ ಹಲೋ ವಾಯಸ ಉರ್ದೊಯ್ತ್ ಈಗ. ಹಲೋ ಕೇಳಸ್ತಾನೆ ಇಲ್ವಾ. ಹಲೋ ಹಲೋ ಕೇಳಿಸ್ತಾ ಇಲ್ವೇನ್ ಚಿನ್ನು. ನಾನೇ ಮಾತಾಡಲ್ಲ ಸು ಸುಮ್ ನಂಗೆ ಹಾ ಕೇಳಿಸ್ತಾ ಇರ್ಲಿಲ್ವಾ.
ಕೇಳಿಸ್ತಾ ಇಲ್ವಾ.
ಹ ಈಗ ಕೇಳಿಸ್ತ ಐತೆ ಅದೇ ಒಂದೊಂದು ಸ ಮಾತಾಡೋದು ಕೇಳಿಸ್ತಾ ಇಲ್ಲಾ ನೀನು. ಹ್ಮ್ ಈಗ್ ಕೇಳಸತೈತಿ. ಹ್ಮ್ ಹಂಗಾಗಿ ನಾವೇ ಮತ ಆಡ್ತಾ ಇದ್ದೀವಲ್ಲಾ. ಏನ್ ಮಾತಾಡೋದು ಅಂತ ಹೇಳ್ತಾ ಇದ್ದೆ ಈಗ ಅದಕ್ಕೆ ಹ್ಮ ಮತ್ತೆ ಮತ್ತೆ ಹೇನ್ ಸಾಂಬಾರ್ ಮಾಡ್ತಾ ಇದೀರವ. ಹ್ಮ ಕೇಳಿಸ್ತಾಯಿಲ್ವೇನ್ಮಾ ಹಲೋ ಕೇಳಿಸ್ತಾ ಇಲ್ವಾ. ನನಗೂ ಬಿಟ್ಟ
ಹಾ ನೀವು ಮಾತಾಡದ್ ನಂಗೆ ಅನ್ ಕಳ್ಸ್ತಿಲ್ವ ನಿಮಗೆ.
ಹಾ ಈಗ್ ಕೇಳಸ್ತಾ ಐತೆ. ಸಾಮ ಬರ್ರೀ ಏನ್ ಮಾಡ್ತಾ ಇದ್ದಿ ಅವ್ವಾ. ಸಾಂಬಾರೋ
ಹ ರೊಟ್ಟಿ ಹೌದಾ ರೊ ಹ್ಮ. ಓ ಕ್ಯಾಪ್ಸಿಕಮ್ಮು.
ಹ್ಮ್
ದಪ್ಪ ಮೆಣಸಿಕಾಯಿ ಅಂದ್ರೆ ಕ್ಯಾಪ್ಸಿಕಮ್ ಅಲ್ವಾ ಏನ್ ಮೀಡಿಯಮ್.
ದೊಡ್ಡದಲ್ಲ ಚಿಕ್ಕದು. ಅದ್ರಲ್ಲೇ ತುಂಬಾ ದೊಡ್ಡವೂ ಚಿಕ್ಕವು ಬರ್ತವಲ್ಲ ಹ್ಮ್ ಖಾರ ಇರುತ್ತ್ ಇವು.
ಹೌದೌದೌದು ಮೀಡಿಯಂ ಕಾಯಿ ಇದು ಕಾಯಿ ಖಾರ ಇರುತ್ತಲ್ವಾ ಅದು.
ಹ್ಮ್ ಹ್ಮ್ ಅದು.
ಹ್ಮ್ ತುಂಬಾ ಖಾರ ಇರ್ತವೆ ಅವು ಓ ಸ್ವಲ್ಪ ಅದು ರುಚಿ ಜಾಸ್ತಿ ಅದು ಪಲ್ಯ ಎಣಗಾಯಿ ಟೈಸ್ಟ್ ಮಾಡ್ ಕಳಕ್ಕೆ
ಹ್ಮ್ ಹೆಂಗಾಯಿ ಟೈಪ ಮಾಡೈತೆ
ಹೌದಾ ಹ್ಮ್ ಚೆನ್ನಾಗಿರುತ್ತೆ ಅದ್ರ ಪಲ್ಯ ತುಂಬಾ ಚೆನ್ನಾಗ್ ರುಚಿ ಬರುತ್ತದೆ ಇದ ಅಂದ್ರೆ ಕ್ಯಾಪ್ಸಿಕಮ್ ಅಂದ್ರೆ ಒಂಥರ ಇದಾಗಬಿಡುತ್ತೆ ಮೆತ್ತಗ ಆಗ್ಬಿಡುತ್ತೆ ಅದು ಗಟ್ಟಿ ಇರುತ್ತದು ಚೆನ್ನಾಗಿರುತ್ತೆ ಆ ಇಲ್ ಸಿಗಲ್ಲ ಚಿನ್ನು ಅವು ಕಾರ್ದವೂ ಜಾಸ್ತಿ ಕಡಿಮೆ ಕಡೆ ಹಾಕಳೋದು ಅವೇಏನಿದ್ರು ದಪ್ಪ ಕ್ಯಾಪ್ಸಿಕಮ್ ಬರುತ್ತಲ್ಲ ಅದನ್ ಯೂಸ್ ಮಾಡ್ತಾರೆ ದಪ್ಪ ಮೆಣಸಿಕಾಯಿ
ಕಟ್ ಮಾಡ್ಬಿಟ್ಟು ಯೂಸ್ ಮಾಡ್ಕೊತಾರ ಅದ್ನ ಅಲ್ವಾ
ಅವಂದ ಮಾಡ್ಕೊತಾರೆ ಮತ್ತೆ ಈ ಅದೇ ತರಾನೇ ಒನ್ ತರ ಹಳದಿ ಕಲರ್ ಬರುತ್ತೆ ಕಂಡ್ ಚಿನಿ ಅದ ಕ್ಯಾಪ್ಸಿಕಮಂದು ದಪ್ಪ ಮೆಣಸಿನ್ಕಾಯ್ದ ಎಲ್ಲೋ ಕಲರ್ ಹಳದಿ ಕಲರ್ ಹಳದಿ ಕಲರ್ ನಾವ ಬರ್ತವೆ ಹ್ಮ ಕೆಂಪ ಕಲರೇ ನೋವು ಬರ್ತವೇ ಅದ್ರಲ್ಲಿ ಮತ್ತ ಈಗ ನ ಇಲ್ಲಿ ಸಿಗವೆಲ್ಲ ಹಸಿರು ಕಲರ್ ನೋವುಲ್ವಾ ಅಲೋ ಕ್ಯಾಪ್ಸಿಕಮು ಕ್ಯಾಪ್ಸಿಕಮು ಅಂತ ಅನ್ಕೊಂಡು ಮಾಡ್ಕೊಂಡತೀನದು ಹಲೋ ಯಾಕ ವಾಯ್ಸ ಹೋಯ್ತು ಚಿನ್ನಿ ನಿಂದು ಹಲೋ ವೇರ್ ಆರ್ ಯು ಗೋಯಿಂಗ್ ಹಲೋ ಹಲೋ ಎಲ್ಲೋದೆ ಚಿನ್ನಿ ಸೌಂಡೆ ಬರ್ತಾ ಇಲ್ಲ ಕೇಳಸ್ತಾ ಇಲ್ಲ ಏನುವಾ ಏನು ಕೇಳಿಸತಾ ಐತನೋ ಗೊತ್ತಿಲ್ಲ ಹಲೋ ಲೋ ಹಲೋ ಹಲೋ ಹಲೋ ನೆಟ್ವರ್ಕೇ ಪ್ರಾಬ್ಲಮಪ್ಪ ಇಲ್ಲಿ ನೆಟ್ವರ್ಕೇ ಇಲ್ಲ ಏನ್ ಜಿಯೋ ನೆಟ್ವರ್ಕ್ ಗೋಳೂ ವರ್ಕೆ ಆಗಲ್ಲ ಹಲೋ ಹಲೋ ಹಲೋ ತ ಆಯ್ತ ಹ್ಮ್ ಹಲೋ ಕೇಳಸಲ್ ವಾ ಚಿನ್ನಿ ಕೇಳಸ್ತಾ ಇದ್ಯಾ ತರಕಾರಿ ಸಾರು ಮಾಡು ಆಯ್ತಾ ಟೈಮ್